ಹಲೋ ಹಲೋ
ನನ್ನ್ ಪ್ಲೇಟ್ ಏನಾಗೈತ ಬಿದ್ ಬಿದ್ದು ಹೋಯ್ತದೆ
ಹಲೋ
ಹಲೋ
ಅಕ್ಕ ಕೇಳಿಸತಿದ್ಯಾ ಹ ರಂಜಿತಾ ತಂಗಿ ಮಾತಾಡ್ತಿರೋದು ಆ ನನಗ ಇವಾಗ ಕೇಳಿಸ್ತಿದೆ ನಿಮ್ಗ್ ಕೇಳಿಸ್ತ ಇದಯಾ
ಕೇಳಿಸ್ತಾ ಇನೆ ಕೇಳಿಸ್ತಾ ಇನೆ ಹೇಳಿ
ಆ ರಂಜಿತಾ ತಂಗಿ ಗೊದ ಆಾಯ್ತಾ ಹೇಳ್ಬೇಕು ನೀವೇ ಆ ಏನ್ ಮಾಡ್ತಿ
ಹೇಳಿ ಈಗ ಊಟ ಮಾಡ್ಕೊಬಂದೆ ಮೇಲೆ ಬಂದು ಕೇಳಿಸ್ತಾ ಇಲ್ವಾ
ಆ ನಂಗ ಇವಾಗ ಕರೆಕ್ಟ್ಗ ಕೇಳಿಸತಾ ಇದೆ
ಹ್ಮ್ ಊಟ ಊಟ ಆಯ್ತು ಕೆಳಗ ಹೋಗಿದ್ವಿ ಕೆಳಗ ಊಟ ಮಾಡ್ಕೊಂಡ್ ತಂದೆ ನಿಮ್ದು ಊಟ ಆಯ್ತು
ಹೌದಾ ಇವಾಗ ಜಸ್ತ್ ಆಯ್ತು
ಏನ್ ಮಾಡಿದ್ದೀರಾ ನಿ ನಿಮ್ಮ ಅಕ್ಕನ ನೀವ ಅಮ್ಮನ ಮಾಡಿದ್ದು
ಅಮ್ಮ ಮಾಡಿದಿದ್ದಾರೆ
ಹಾ ಏನ್ ಮಾಡದ್ರ ಅನ್ನ ಸಾಂಬಾರ್ ಎಂತ ಸಾಂಬಾರ್
ಆ ಅದೇನು ಕಾಲ್ ಸಾಂಬಾರ್ ಕಾಲ್ ಸಾಂಬಾರ್ ಬರತ್ತಲ್ಲ ಅದು
ಕಾಾಣ ಸಾಂಬಾರ ನೀವ್ ಎಷ್ಟ ಓದ್ಕೊಂಡಿದ್ದೀರಾ
ನಂದು ಡಿಗ್ರಿ ಮುಗ್ದಿದೆ
ಹೌದಾ ಒಳ್ಳೆ ಹೈಸ್ಕೂಲ್ ಸ್ಟೂಡೆಂಟ್ ತರ ಮಾತಾಡ್ತಿದ್ದೀರಾ ಹಾ
ಹೌದಾ
ಹ್ಮ ನನ್ಗೇನುೋ ನಿಮ್ ಧ್ವನಿ ನೋಡದ್ರೆ ನಿಮ್ಮ ಧ್ವನಿ ನೋಡಿದ್ರೆ ಹೈಸ್ಕೂಲ್ ಹುಡುಗಿ ಥರ ಮಾತಾಡ್ತಿದ್ದೀರಾ ಹಾಂ
ಇಲ್ಲ ನನ್ ಡಿಗ್ರಿ ಮುಗ್ದು ಫೈವ್ ಇಯರ್ಸ್.
ಹೌದಾ ಹಂಗ ಅನ್ಸೋದೇ ಇಲ್ಲ ನೀವು ಮತ್ತ. ಮಾತಾಬಿಟ್ರೆ ಎಲ್ಲೋ ಹಐಸ್ಕೂಲ್ ಹುಡ್ಗಿ ಏನೋ ಡೌಟ್ ಕೇಳಕ್ಕೆ ಫೋನ್ ಮಾಡೈತೆ ಅಂತ ಅನ್ಸುತ್ತೆ.
ಅಂದ್ರೆ ಮಾತಾಡೋ ಶೈಲಿ. ಚೇಂಜ್ ಇದೆಯಾ ಇಲ್ಲ ವಾಯ್ಸು ಚಿಕ್ಕ ಹುಡುಗಿ ಥರ ಇದೆಯಾ.
ನಿಮ್ಮ ಧ್ವನಿ ಹಂಗಿದೆ.
ಹೌದಾ ಬಟ್ ನಮ್ಮ್ ಅಕ್ಕ ದೊಡ್ಡೋರ್ ತರ ಕೇಳ್ಸತ್ತ ದೊಡ್ಡೋರ್.
ನನ್ಗೇನೋ ಹಂಗ ಅನ್ಸುತ್ತಪ್ಪಾ. ಅವ್ರಿಗೆ ಹೆಂಗ ಅನ್ಸುತ್ತೆ ನನಗ್ ಗೊತ್ತಿಲ್ಲ. ಮತ್ತೆ ಊಟ ಆ ಮಾಡದ್ರ.
ಹ ಜಸ್ಟ್ ಆಫೀಸ ಇಂದ ಬಂದೆ ಬಂದ್ಬಿಟ್ಟು ಊಟ. ತಿಂದು ಹಾಗೆ ಸುಮ್ನೆ ನನ್ ಕೂತಿದ್ದೆ.
ಹ್ಮ್
ಕಾಲ್ ಮಾಡೋಣ ಅಂತ ಮಾಡಿದೆ.
ಹ್ಮ್ ಹ್ಮ್ ಓಕೆ ಮತ್ತೆ ಏನ್ ಸಮಾಚಾರ.
ಹೇಳ್ಬೇಕು ನೀವೇನ್ ಮಾಡಿರೋದು ಓದ್ಕೊಂಡಿರೋದು.
ನಾನಾ ನಂದು ಜಾಸ್ತಿ ಇಲ್ಲ ಬಿಡ್ ನಿಮ್ಮಷ್ಟು ನಾಂದು ಒ ಡಿಗ್ರಿ ಮಾಡ್ಕೊಂಡಿದೀನ ಅಷ್ಟೇ.
ನಾನು ಒಂದೇ ಡಿಗ್ರಿ ಮಾಡಿರೋದು.
ಹೌದಾ ನಮ್ದು ಬಿ ಎಸ್ಸ
ನಂದು ಸೇಮು.
ಹೌದಾ ಪಿ ಸಿ ಎಮ ಬಿಿನಾ ಪಿ ಸಿ ಎಮ. ಕಂಪ್ಯೂಟರ್ ಸೈನ್ಸ್ ಸಿಬಿಜಡ್ಡ. ಹಾ ಹಾ ಮತ್ತೆ ಸಿ ಬಿ ಜಡ್ ಮಾಡಿ ಈಗ ಏನ್ ಸಿಸ್ಟಮ್ ವರ್ಕ್ ಮಾಡ್ತಿದ್ದೀರಾ.
ಇಲ್ಲ ನನ್ ಬ್ಯಾಂಕ್ ಪ್ರೊಸೆಸರ್ ವರ್ಕ್ ಮಾಡ್ತಿರೋದು.
ಹಓ ಹೌದಾ ಅ ಬಯಾಲಜಿ ಜೋಲಾ. ಇದ್ರಲ್ಲಿ ತುಂಬಾನೇ ಆಪರ್ಚುನಿಟೀ ಇತ್ತಲ್ಲ.
ಹೌದು ಬಟ್ ನಾನು ವೆಟರ್ನರಿ ವರ್ಕ್ ಕೆಲಸ ಮಾಡ್ತಿದ್ದೆ. ನಾಗರಬ ಅದೇ ನಿಯರ್ ಬಟ್ ಅಲ್ಲಿ ನನಗೆ ಅದು ಫುಲ್ಲು. ಈ ಇದು ನಾಯಿ ಬೆಕ್ಕು ಆತರ ಅಲ್ವಾ ಅದು ಸ್ವಲ್ಪ. ಇದಾಗಿ ಸೊ ಅ ನ ಬ್ಯಾಂಕ್ ಪ್ರೋಸೆಸ್ ಯಾರೋ ರೆಜ್ ಇದು. ಆಫರ್ ಮಾಡಿ ಸೇರಿಸ್ಕೊಂಡ್ರು.
ಹ್ಮ್ ಹ್ಮ್ ಹ್ಮ್
ಅಲ್ಲೇನೆ ಕ ಅಲ್ಲೇನೆ ವರ್ಕ್ ಮಾಡ್ಕೊಂಡ ಹೋಗ್ತಾ ಇನೆ ಇವಾಗ.
ಹ್ಞೂ ಮುಂಚೆ ಅಲ್ಲಿ ಕೆಲಸ ಮಾಡ್ತಾಯಿದ್ರಾ.
ಹ್ಮ್ ಅಲ್ಲೂ ಆಹ ಒಂದು ಎರಡು ವರ್ಷ. ಷ ಏನೋ ಕೆಲಸ ಮಾಡಿದ್ದೆ.
ಸಂಬಳ ಎಲ್ಲ ಪರವಾಗಿಲ್ವಾ ಅಲ್ಲಿ.
ಆಹ ಇಲ್ಲಿ ಚೆನ್ನಾಗಿದೆ.
ಏ ಹೋಲಿಸತಂದ್ರೆ.
ಹ್ಮ್ ಅಲ್ಲಿ ಹೋಲ್ಸ್ಕೊಂಡ. ಇಲ್ಲಿ ಚೆನ್ನಾಗಿದೆ ಅಲ್ಲಿಂದ ಡಬ್ಬಲ್ ಇದೆ.
ಹ್ಞ ಪರವಾಗಿಲ್ಲ ಬಿಟ್ಟಿದ್ದೆ ಒಳ್ಳೇದಾಯ್ತು ಬಿಟ್ರಿ ಹಿಂಗರ. ಮತ್ತೆ ಕೆಲಸ ಎಲ್ಲ ಆರಾಮ.
ಪರವಾಗಿಲ್ಲ ಬ್ಯಾಂಕ್ ಪ್ರೋಸೆಸ್ ಅಂದ್ರೆ ಸ್ವಲ್ಪ ಕಷ್ಟ ಇರತ್ತೆ. ಅಡ್ಜಸ್ಟ್ ಮಾಡ್ಕೊಂಡು ಮಾಡಬೇಕು.
ಅಷ್ಟೆ ಇನ್ನೇನು ಮಾಡಕ್ಕ ಆಗಲ್ಲ ಹೋಗಿದ್ದೀವಿ ಕೆಲ್ಸ ಮಾಡ್ಬೇಕು ಅಂದ್ರೆ ಹೂಂದಾಣಿಕೆ ಇರ್ಲೇಬೇಕಲ್ಲ. ಹೌತಾನೆ ಹ್ಮ್.
ನೀವೇನ್ ಕೆಲ್ಸ ಮಾಡೋದ ಇಲ್ಲ ಅಂತ ಅಂದ್ರೆ.
ನಾನು! ಎರಡು ಕೆಲಸ ಮಾಡೋದು ಓದೋದು ಎರಡೂ ಮಾಡಬೇಕು. ಮೊದ್ಲು ಹೂದ್ತಾ ಇದ್ದೆ ಈಗ್ಲೂ ಓದ್ತ ಹೂದುತ್ತಾ ಇದೀನಿ ಅದೇ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅದನ್ನೆಲ್ಲ ಬರೀತಿದ್ದೀನಿ. ಜೊತೆಗೆ ಕೆಲಸನೂ ಮಾಡ್ಕೋಬೇಕು.
ನಿವು ಮನೇಲಿ ಇರೋದಾ ಹೇನು
ಪಿ ಜಿಲ್ಲಿರೋದು
ಬೆಂಗಳೂರೇನಾ ಇಲ್ಲಾಂದ್ರೆ ಊರಲ್ಲಿ ಇರೋದಾ ಬೆಂಗಳೂರೇನಾ
ನಮ್ಮೂರು ಬೇರೆ ಇರೋದು ಈಗ ಬೆಂಗಳೂರಲ್ಲೇ ಪಿಜಿಲ್ಲಿ ಇರೋದು.
ನಮ್ಮ ಅಕ್ಕ ಹಾಗೇನ ನಿಮ್ಗೆ ಪರಿಚಯ ಆಗಿದ್ದು.
ನಿಮ್ಮಕ್ಕ ನಿಮ್ಮ ಅಕ್ಕನ ಫ್ರೆಂಡ್ ಒಬ್ಬರು ಇದಾರೆ ನೋಡ್ರಿ ನೇತ್ರಾವತಿ
ಹಾ ನಮ್ಮ ಅಕ್ಕ ನೇತ್ರ ಅಕ್ಕ
ಹಾ ನಿಮ್ಮಕ್ಕ ನೇತ್ರಕ್ಕ ಹ್ಮ ಅದೇ ಅದೇ ಆವಕ್ಕ ಅವಕ್ಕನಿಂದ ನಿಮ್ಮಕ್ಕ ಪರಿಚಯ ಹೆಂಗೆ
ನಾನು ಅಕ್ಕ ಒಂದು ಕಂಪನಿ ಇದು ಒಂದು ಆಫೀಸಿಗಿ. ಇಬ್ರು ಒಟ್ಟಿಗೆ ಹೋಗ್ತಿದ್ವಿ. ಹಾ ಅವರು ಅಂದ್ರೆ ಈ ಥರ ಇದ್ರಲ್ಲಿ ಹೋದರೂ ನನೀಗೆ ಅಲ್ಲೇನೆ ರೆಫರ್ ಮಾಡಿ ಇದ್ರಲ್ಲಿ ಸಿಕ್ಕ ಕೆಲ್ಸ ಬೇರೆ ಕಡೆ ಮಾಡ್ಕೊಂಡೆ
ಹ್ಮ್ ಹ್ಮ್ ಹ್ಮ್ ಹೌದಾ ಮುಂಚೆ ಇಬ್ರು ಒಂದೇ ಕಡೆ ಕೆಲ್ಸ ಮಾಡ್ತ ಸದಾ
ಹೌದು ಒಂದ್ ಎಂಟು ತಿಂಗಳು ಇಬ್ರು ಒಟ್ಟಿಗೆ ಹೋಗ್ ಕೆಲ್ಸ ಮಾಡ್ಕೊಂಡಿದ್ವಿ.
ಹ್ಮ್ ಹ್ಮ್ ಹ್ಮ್ ಯಾವಾಗ್ ಒಂ ಎರಡು ಮೂರು ವರ್ಷ ಹಿಂದೆನಾ
ಅವ್ರ ಮದ್ವೆಗಿಂತ ಮುಂಚೆ ಒಂದ್ ವರ್ಷ ಆ ಮದ್ವೆ ಆಗ ಒಂದ್ ವರ್ಷ ಆಯ್ತ ಅನ್ಸತ್ತ. ತಲ್ಲ ಆ ಮದ್ವೆ ಆಗಿಂದ ಒಂದ್ ವರ್ಷದ ಹಿಂದೆ ಇ ಇಲ್ಲ ಇಲ್ಲ ಇಲ್ಲ ಹಳೆಯ ಆಫೀಸು. ಅಂದ್ರೆ ಅವ್ರಿಗೆ ಇವಾಗ ಇಲ್ಲೆನೆ ಕೆಲಸ ಮಾಡ್ತಿದ್ರಲ್ಲ ಅದೆಲ್ಲ ಒಂದ್ ಎರಡು ವರ್ಷದಿಂದೆ ಅಂತ ಅನ್ಕೊಳ್ಳಿ. ಎರಡು ವರ್ಷ ಎರಡುವೂರೆ ವರ್ಷದಿಂದೆ ಆ ಅಕ್ಕ ನಮ್ಮ ಮನೇಲಿ ಇತ್ತು ಆವಾಗ ಇಬ್ರು ಒಟ್ಟಿಗೆ ಹೋಗಿ ಇಬ್ರು ಒಟ್ಟಿಗೆ ಬರ್ತಿದ್ವಿ. ಒಂದೇ ಕಡೆ ಕೆಲಸ ಮಾಡ್ಕೊಂಡು
ಹಾ ಹ್ಮ ಅದೇ ಅದೇ ಎಲ್ಲಿ ಯಾವ ಏರಿಯಾದಲ್ಲಿ.
ಇದು ಜೈವ ಬರತ್ತೆ ಗೊತ್ತಾ ಆ ಜಯದೇವ ದತ್ರ
ರೋಗ ಆಸ್ಪತ್ರೆ ಚಿಕಿತ್ಸೆ ಅಂತ ಬರುತ್ತಲ್ಲ. ಅದಾ ಹಾಸ್ಪಿಟಲ್ ಅಲ್ಲೇ ಇರೋದು ಅದೇ ಏರಿಯಾ ಹ್ಮ್ ಅ ಹ್ಮ್ ಈಗೇನ್ ಮದ್ವೆ ಮದ್ವೆಂಗ ಬಂದಿರ್ಲಿಲ್ವಾ ನೀವು ಬಂದಿದ್ರೇನೊ
ಇಲ್ಲ ನಾನ್ ಮದ್ವೆಗ್ ಬಂದಿರ್ಲಿಲ್ಲ ನಮ್ಮ ಅಕ್ಕ ಬಂದಿದ್ಲು.
ಹಾ ಹಾ ಇವ್ ಇಲ್ಲೇ
ನಂಗ ಹೌದು ನಂಗ ರಜಾ ಇರ್ಲಿಲ್ಲ ಸ ನನ್ ಬರ್ಲಿಲ್ಲ ಅದಕ್ಕೆ.
ಹಾ ಹೌದಾ ನೀವ್ ಅಷ್ಟು ದಿನ ಜೊತೆಯಿಂದ ಕೆಲ್ಸ ಮಾಡಿದೀರಾ ಬರ್ಬೇಕಿತ್ತು ತಾನೆ.
ಇಲ್ಲ ಅ ಅಂದ್ರೆ ಅಷ್ಟು ನನ್ಗೆ ಅವರು ಇಲ್ಲ ನಂಗೆ ರಜಾ ಕೊಟ್ಟರ್ಲಿ ಇಲ್ಲ ಅವಾಗ ನಂಗ ವರ್ಕ್ ಇತ್ತು ಅದಕ್ಕೆೇ ಬರ್ಲಿಲ್ಲ
ಹ ಹಾ ಹೌದಾ ಅಲ್ಲಾ ಭಾನುವಾರನ ಇತ್ತಲ್ವಾ ಭಾನುವಾರನೂ ಇರು ನಿಮಗೆ ಆಫೀಸು.
ಬಾರ್ ಈ ಒಡ್ಡಾಡೋದು ಅಂದ್ರೆ ಇಷ್ಟ ಆಗಲ್ಲ ಯಾವಾಗ್ಲೂ ಮನೇಲೆೇ ಇರ್ಬೇಕು ಒಬ್ರೇ ಇರ್ಬೇಕು ಅನ್ನೋ ತರ ಹ್ಮ, ಅದಕ್ಕೆ ನಾನ್ ಬರ್ಲಿಲ್ಲ ಸುಮ್ಮನೆ ಆಗ್ಬಿಟ್ಟೆ.
ತುಂಬಾ ಜರ್ನಿ ಅದೆಲ್ಲಾ ಇಷ್ಟ ಆಗಲ್ವೇನೋ ನಿನ್ಗೆ. ಹ್ಮ್, ಅವಳ ಬಿಡ್ರಿ ಬೇಜ ಜ ನೋಡಾಡ್ತಾಳೆ ನೇತ್ರ ಇವಾಗ ಪಾಪ ಕಡಿಮೆ ಆಗ್ಬಿಟ್ಟವಳೆ.